ಹಲೋ
ಹಾ ಕೇಳಕತದ ನನ್ನಗದ ಈಗ್ ಈಗ್ ತೋರ್ಸ್ತದ
ಹೌದಾ
ಹಾ
ಹ್ಮ
ಈಗ ಹಸಿರು ಬಟ ಒತಿದ್ರು ಆಯ್ತು
ಹ್ಮ್ ಹ್ ಜನನ್ರಲ್ ಅವರ ಹುಡುಗಿರ ಹೆಂಗ್ ಮಾಡ್ಯಾರ ಹುಡುಗರು ಹೆಂಗ ಮಾಡ್ಯಾರಿಲ್ಲ ನೋಡಿದಲ್ರರಿ.
ಏನ್ ಮಾಡ್ರ ಇಲ್ಲವ ಯಾರಾರ ಜನ್ರಲ್ ವಾಡನಂಗಂತ ಗೊತ್ತಿಲ್ಲ.
ಆ ಸಾಗರ್ ಅವ್ರ ಎಲ್ಲಾರ ಹೆಂಗ್ ಮಾಡ್ಯಾರ ನೋಡ್ಯರಲ್ರಿ.
ಸಾಗರ ಯಾರು ಗೊತ್ತಿಲ್ಲ
ಹ ಹಾರಿ.
ಹ್ಮ್.
ಹ್ಮ್.
ಎಲ್ಲಿ ಮಾಡ್ಯಾರ.
ಸ್ಥಳಾರ್ ಇರಸ ಮಾಡ್ಯಾರಿ ಸಾಂಗಾರ ಮಲ್ಲು ಮತ್ತೆ ಆಮೇಲೆ. ಅವ ಅಭಿಷೇಕ. ಮತ್ತ ಇನ್ನ ಎರಡು ಹುಡುಗ್ರ ನಿತ್ಯನು ಮತ್ ಇನ್ನೊಬ್ ಕೌಂಟದಾಗ ಅಣ್ಣ ಕುಡತಾನನ್ ಹೊಸ ದಪ್ಪ ಬಂದ ನೋಡ್ರಿ.
ಹ.
ಅಣ್ಣಾನ್ ಹೆಸರ ಗೊತ್ತಿಲ್ಲ ಆಣ್ಣ ಬತ್ತ ಓಸ್ ಬಂದಿರಿ ಯಾವ್ದ ಮಾಡೇರಿ.
ಎಲ್ಲ ನೋಡಿ ನೀನು.
ಸುಮಿತ್ರಾ ಆಂಟಿ ತೋರ್ಸಕಲ್ ನೋಡಿದೆ. ಹ್ಮ್.
ಒಂದ್ ಮಾಡಮ ನಡಿ ನಾವು.
ಎ ರೀಲ್ಸ್ ಮಾಡಮ ರಿ.
ಹ್ಮ್.
ನಂಗ್ ತಟೊಕಾನೇ ಒಳಸ
ದೇವ ಮಕ್ಕ ಕರ್ಕೊಂಡ ಮಾಡಮ ನಡಿ.
ಬಂದಾಳ್ರಿ ರೀಲ್ಸ್.
ಹ ಅದೇ. ಹ. ಯಾರ. ಚೊಲೋ ಇದ್ ಬಿಟ್ರಿ ಅದೇನು ಇನ್ ಪ್ರ ಅಪರ್ವ ಕಡೆ ಡಾಮರಿ ಡಿಸಶ್ಚಾರ್ಜ್ ಅಂತ.
ಡಾಮ ಟಚರ್ ಅತ್ ರಿ.
ಹ್ಮ್.
ಫುಲ್ ಖುಷ್ ಬಿಡ್ರಿ ಡಂಕ ನಕ್ಕ್ ಡಂಕ ನಕ್ಕ್.
ಹೌದ ಅದೇನ ಹತಾರೆ ಅವ್ ನಿಮ್ಗೆ ಹೇಳಿದ್ರ ನ್ರೀವತ್ತು. ಅಂತ .
ಇಷ್ಟ ನನ ಫೋನ್ ಹ ಚಂದ್ರೀ ಶಾಣಸರ್ ಮತ್ತೆ.
ಸರ್ ಜೊತೆ ಮಾತಾಡ್ ಬರ್ತಾರಂತ ಅವ್ರ ಏನ. ಕೆಳಗ ಹೋಗಿ ಮಾತಾಡಣದಿತ್ರಿ. ದೇವಶಿರು ಕೆಳ ಹೋಗ್ಬಟ್ಟಿೇಗಂದ್ರೀ. ಅವ್ರಿಗೆ ಹ ಅವ್ರಿಗೆ ಹೇಳಂತ ಹೇಳ್ರಿ. ಇಲ್ಲ ಡ್ಯೂಟಿ ಡಾಕ್ಟ ಇರ್ತಾರಲ್ಲ ಆ ಬೇಬಿ ಹೆಸ್ರೇಏನ ಅಂತ ಹೇಳ್ರಿ. ಅದೇನ ನೈಬಿರ್ಕ ಆತದ ಅದ ಏನ್ ಆತಲ್ಲ ಅವ್ರು ಹೇಳ್ತಾರೆ ಸರ್. ಇಲ್ಲಾ ಅಲ್ಲ ಸಾರಿಗೆ ಭೇಟಿಯಾಗ ಅನ್ನಕತ್ತೇನ.
ಅವ್ರ ಅಟೆಂಡ ಅಟೆಂಡರ್ ಅಂತಾರ ಅಂತೇನ್ ರೀ.
ಹಾ. ಯ್
ಮೊನ್ನೆ ಎರಡ್ ಬೇಬಿ ಡೆತ್ ಆದ್ರಿ ಜಗ್ಗೆ ಫೀಲ್ ಐತ್ರಿ ನನಗಂದ್ರ.
ಅದೇ ಇದನ್ನು ಅಷ್ಟೇರೀ ಇದು ಅನ್ಸಲ್ಲ ಇದು ಬೇಬಿ ಒಂದ್ ತರಾನೇ ಆವ್ ಮೂಮೆಂಟ್ಸ್ ಎಲ್ಲ. ಕಂಟನ್ಯೂ ಈಗ. ಮಾಕೊಂಡಿದ್ದ ಎದಿದ್ದ ಈಗ ಮತ್ ಕಂಟಿನ್ಯೂ ಕೈಕಾಲ್ ಎಲ್ಲ ಮೂಮೆಂಟ್ಸ್ ಆವ್ ನೋಡ್. ಕನ್ವರ್ಷನ್ ಟೈಪಿಂಗ್ ಮಾಡ್ತದ ಅದ.
ಹ್ಮ್ ಆರಾಮತದ ಡೌಟ್ ಆದ್ ಬಿಡ್ರಿ ಅಕ್ಡ.
ಹೋಗೋದೆ ಪಾಡ್ ಅವ್ರ ಅಮೌಂಟ್ ಸರ್ ಗಿ ಹೇಳತರ ಅಂತ ಅಮೌಂಟ್ ಅಂದ್ರೆೇ ಬೇರ್ ಅಂತ ಹೇಳ್ತಾರ. ಮತ್ತೇನ್
ಹ್ಮ. ಅಮ್ಮ ಅಲ್ದ ಮದ್ಯಾನ ಸಾರ್ ಐತಂದ್ರ ಏನ್ ಇರುತ್ತ ಮತ್ತೆ ಆಗ
ಏನು ಮತ್ತ ಆತದ ಅದ ಲಿಮಿಟ್ ಇರ್ತ. ಒಂದ ಒಂದ್ ವರ್ಷಗಿ ಇಷ್ಟ ಅಮೌಂಟ್ ಅಂತೇಳಿ. ಹ್ಮ್ ಅಷ್ಟ ಅಮೌಂಟ್ತನ ತೋರ್ಸ್ಕೋಬೋದು.
ಹಾ, ಹಾ
ಹ್ಮ್ ಈಗ ಹೊದ್ಸರಿ ಎಷ್ಟ ಆಗ್ಯಾದ ಅದ ಕಟ್ಟಾಗಿ ಬರ್ತ ಮತ್ತೆ.
ಹ್ಮ್, ಹ್ಮ್ ಅದೇ ಕೇಳಿದರೀ ನಾನ. ಮತ್ತೆ ಪಾಪ ಮತ್ತ್ ಬಡವರು ಇರ್ತಾರಿ ಮತ್ತ್ ರೊಕ್ಕ ಎಲ್ಲಿಂದ ಬರ್ಬೇಕರಿ.
ಮತ್ತ ಅದಕ್ಕೆ ಎಲ್ಲಾರು ಶಿಶು ಹಾಸ್ಪಟಲ್ಕ್ ಬರದ ಏನ್ ಎರ್ಗೆ ಅದಂತ ಹೇಳಿನೇ. ಎಲ್ಲ ಕಟ್ಟಿ ಅಮೌಂಟ್ ಬರ್ತ ಇಲ್ಲ. ಮೆಡಿಸಿನ್ದ ಅಷ್ಟೇ ಅಮೌಂಟ್ ಮೆಡಿಸಿನ ಲ್ಯಾಬ್ ಎಕ್ಸ್ರೇ
ಜೀ ಅದ. ಜಿಯೋ ಸಿಮ್ ಇದ್ರ ಅಷ್ಟೇ ಡಾಟಾ ಹಾಕ್ಸೋಕ್ ಬರ್ತಲ್ರರಿ ಇದು ಏರ್ಟೆಲ್ ಸಿಮ್ ಇದ್ರ ಡಾಟಾ ಬರ್ಲಲ್ರರಿ.
ಬರ್ತದ ಯಾಕ ಬರ್ಲಾ.
ಇಲ್ಲ ರೀ ರೀಚಾರ್ಜ್ ಇಲ್ರ್ಕ್ಕಂದ್ರ ಡಾಟಾ ಹಾಕ್ಸಕ್ ಬರ್ತದ್ರೀ
ಹ್ಮ್ ಬರ್ತದ.
ಮತ್ತೆ ಇದ ಸರಸ್ವತಿ ಶಿಸ್ಟರ್ಹಾಕ್ಕ ಹೋದೆ ಬರ್ಲಿಲ್ಲ ನೋಡ್ರಿ ರಿಚಾರ್ಜ್ ಪ್ಯಾಕ್ ಕೇಳಕೊತದ ರೀ ಅವ್ರದ.
ಅಕಿಂದ ಯಾವ್ದು ಏರ್ಟೆಲ್ ಅದೇನ.
ಹ್ಮ್ ರಿ.
ಬರೀ ಒಂದ್ ತಿಂಗಳದ ಇದ ಡಾಟಾ ಅಷ್ಟೇ ಬೇಕಂತನಕಿಗಿ.
ಇವತ್ ಒಂದಿನದ ಒಂದ್ ಜಿ ಬಿ ಡಾಟಾ ಹಾಕಕ್ಕ ಅಂತ ಅದಳ್ರಿ ಹಾಕ್ಬೇಕ ಹೋದೆ ರಿ. ಫೋನಗ ರೀಚಾರ್ಜ ಇಲ್ ನೋಡ್ರಿ ರೀಚಾರ್ಜ ಇರರ್ದ ಸಲೆಕ್ಕ ಬರ್ಲಾ ಆ ಗ್ಯಾದ್ರಿ.
ರಿಚಾರ್ಜ್ ಇಲ್ಲ ಅಂತ ಹೇಳಿಯ.
ಫೋನನೊಳಗ ರೀಚಾರ್ಜ್ ಇಲ್ರಿ ಅಕಿನ್ ಫೋನ್ಗ.
ಅದೇಏನ್ ಸಂಬಂಧ ಇಲ್ಲ ಒಂದ ಡಾಟಾ ಬೇಕ ಆಗಿದ್ರಾ ಬರ್ತದಲ್ಲ.
ಇಲ್ಲ ರೀ ನನ್ನ ಫೋನ್ ಇಂದ್ ಈಗ ನೋಡಿದ್ರ ಫೋನ್ ಪೇದ್ಗ ಬರ್ಲಿಲ್ಲ ರೀ. ಸಷ
ಹ ಆಪ್ಷನ್ ಎಷ್ಟು ತೆಗ್ದಾರ ಏನು ನಾನ್ ಬರೀ ರಿಚಾರ್ಜ್ ಮಾಡ್ಕೊಂಡಿನಿ. ಅಷ್ಟ್ ದಿನ ಹದಿಮೂರ ದರೂಪಾಯಿ ಐತ್ ಹತ್ತೊಂಬತ್ ರೂಪಾ ಯ್ ಆಯ್ತ ಒಂದ ಜಿಬಿಗಿ ಬರಿೀ ಡಾಟಾ ಅದ
ಪೆ ಆದ್ರಿ ತಅಕಿಂದ ಒಂದ್ ಜೀಬಿ ನಾಡಾಟಾ ಹಾಕ್ರಿ. ಅಂದ್ರ ಬರ್ಲಿಲ್ಲ ನೋಡ್ರಿ ಸಿಸ್ಟರ್.
ಇಪ್ಪತ್ತೆರಡು ಹೊಡದ್ರನು ಬರ್ಲಿಲ್ಲ.
ಹ್ಮ್ ಬರ್ಲಿಲ್ಲ ರಿಚಾರ್ಜ್ ಪ್ಯಾಕ್ ಕೇಳ್ಕುಂತದ್ರಿ ಅಕಿಂದ ರಿಚಾರ್ಜ್ ಇಲ್ಲಾರಿ ರಿಚಾರ್ಜ್ ಮಾ ಇದು ಕೇಳ್ ಕುಂತದ್ರಿ.. ಅದ್ಕಕೆ ರಿಚಾರ್ಜ್ ಪ್ಯಾಕ ಕೇಳ್ಕುಂತದ ಅವ್ವ. ಅಂದ್ರೆ ನನಗ ಅನ್ಸ್ ಮಟ್ಟಿಗಿ ಬರ್ಲಾ ಅಂತಂದಸ್ ಹೇಳೀನಿ ವಿಶ್ವನ ಕೇಳ ನೋಡಮ್ ಅಂದಿನಿ ಸುಮಾತ ಅಂದಿನಿ.
ಈಗ ಹೊಸ್ತಾಗಿ ಹೊಸ್ತಾಗಿ ರೋಲ್ಸ್ ಮಾಡ್ಯಾರ ಮತ್ ಏನ್ ಮಾಡೈರ.
ಆರು.
ಹೊಸತಾಗಿ ಹೊಸತಾಗಿ ರೂಲ್ಸ್ ಉಂಟಾವ ಹ್ಮ ಏನಾರ ಮಾಡಿರ್ಬೇಕ್ ನಾವು.
ಅಯ್ ನಮ್ದ ಇದು ಏರ್ಟೆಲ್ ಸಿಮ ಇತ್ ಅಂದ್ರ ಆಯತ್ ರೀಚಾರ್ಜ್ ಆಯತ ಅಂದ್ರ್ ಒಂದು ಎರಡ್ ದಿನ ಇಲ್ಲ ಒಂದ್ ದಿನ ನಟ್ಟಿಗೆ ಆಯತ. ಇನ್ಕಮಿಂಗ್ ಕಾಲ ಕಟ್ಗಬಿಡ್ತದರಿ ಬರೋದಿಲ್ಲ ರೀ.
ಜಿಯೋ ಸೀಮ್ ನು ಚಲೋ. ಎಲ್ಲಾ ಕಡೆ ನೆಟ್ವರ್ಕ್ ಬ ಹಳ್ಳಿದಾಗ ಅದ ಎಲ್ಲ ಜಿಯೂ ಎಸ್ ಸೀಮ್ ಬರ್ತಾವ ಏರ್ಟೆಲ್ ಸೀಮ್ ಕರೆಕ್ಟ್ ಬರೋದಿಲ್ಲ.
ಹ್ಮ್
ರಿಚಾರ್ಜ್ ಖಾಲಿ ಆದ್ರೂ ಒಂದ್ ತಿಂಗಳ್ ತನಕ ಬರ್ತಾವ ಹಂಗ.. ಇದು ಒಂದ್ ದಿನ ಲಾಸ್ಟ್ ಎರಡ್ ದಿನ ಅಷ್ಟೇ.
ಹಾ ರೀ.
ಹಂಗೆ ರಿಚಾರ್ಜ್ ಡಾಟಾ ಪ್ಲಾನ್ ಒಂದ ಜಿಬಿ ಬೇಕಾದ್ರೆ ಒಂದ್ ಜಿ ಬಿ ಇದೇ ಎರಡ್ ಜಿಬಿ ಬೇಕದ್ರ ಎರಡ್ ಜಿಬಿ ಇದೇ. ಎರಡ್ ಜಿಬಿ ಅವ.
ಹ್ಮ್
ನಿಮ್ ಎರ್ಟೆಲ್ ಜಿಯೂ ಮಾಡ್ಸು. ಸರಸ್ವತಿಗೆ ರಿಚಾರ್ಜ್ ಬೇಕಾಗಿತ್ತ ಅಂತನೆ
ರೀಚಾರ್ಜ್ ಅಲ್ಕ ಆಲರೀಡಿ ರೀಚಾರ್ಜ್ ಕಾಲೀ ಅಕತಿ. ನಟ್ಟ ಬಕಗ್ಕಯತ್ರಿ ಅಕಿಗೆ.
ಅದಕ್ಕೆ ನಟ್ ಸಲಕ ನೋಡಕ್ ಹೋದರೆ ಅದ್ ಬರ್ಲಿಲ್ಲ ರೀ.
ನೀ ಹಾಸ್ಬಟ್ ಕನೆಕ್ಟ್ ಮಾಡಿದ್ದೆಲಾ.
ಹಾಸ್ಬಟ್ ನಾನು ವಿಶ್ವಣ ಕರೆಕ್ಟ್ ಮಾಡೀನ್ ರೀ. ಅನ್ಲಿಮಿಟೆಡ್ ತಗೋರಿನ್ ನನ್ನ ಫೈಜಿಬಿ ಅದು.
ಫೈ ಜಿಬಿ.
ಹ್ಮ್
ದೇವ ಮತ್ತ ಎಲ್ತ್ಗ ಆರ್ತ ಆಗಳವ್ವ.
ಓ ಅಂತಿರ್ತಾ ದೇವಮ್ಮಕ್ಕ. ಇವ್ರಗೇನ್ ಹುಚ್ಚಿಡದು ಏನಂತ...... ದೇವಾಮ್ಮಕ್ಕ. ಮಾತಾಡ್ ದೇವಮಕ್ಕ.
ಹ ಹ.
ಮಾತಾಡತೀಯಾ ಅಮ್ಮಕ್ಕ.
ಇವ್ನೆಲ್ ಕೆಳ್ಸಕೊಂತಳಕಿ.
ಹಾರಿ......
ತಾವ್ ಕೆಡದಲ್ಲಾರ್ದೇ ಒನ ಕೆಡಿಸಳಸ್ತಂತ ಅಕಿ.
ಹ್ಮ್ ಸರ ನೋಡ್ರಿ ನಾನಂದ್ರ ನಾ ಕೆಡ್ದಲ್ಲ ಒಣ ಎಲ್ಲಾ ಕೆಡಸಕತನಿ ನೋಡ್ರಿ.
ಹೇ ಹಿಂಗ್ ಅಲ್ಲೇ ನಿನ್ಗಲ್ಲಾ. ಈ ಸಂಕತರ ಅಂತ ಹೇಳಿ ನನ್. ಸಾಕ್ಳಾಗ ಏನೇನ್ ಇಲ್ರಿ.
ಎಲ್ಲಾವ್ರೀ ಒಂದ್ ಕ್ಯಾತು ಒಂದ್ ಈಜಿಪಕ್ ಸಷ್ಟೇ ಇಲ್ಲಾರೆ.
ಯಾರ್ ಇ ಅದ ಯಾರ್ ಕೊಡ ಹೋಗ ಕ್ಯಾ
ಆ ಶ್ರಾವಣ ಅಂದಾರ ಏನ್ ಮಾಡ್ತ ಏನ್ ಗೋತಿಲರಿ. ಹ್ಮ್
ನೋಡವ ನಿಮ್ಮ್ ಅಣ್ಣನ್ ಮ್ಯಾನೇಜ್ಮೆಂಟ್.
ಹ್ಮ್ ನಮ್ ಅಣ್ಣಾಗ ಹಾಸ್ಪಿಟ್ಲಗೆ ಜಗ್ಗ್ ರೊಕ್ಕ ಹೋದವಿರಿ...... ಬೇರೆ. ಅಲ್ಲಿ ನೋಡ್ರಿ ಈಗ ಈಗ್ ಇಲ್ಲ ಎಲ್ಲಾ ಡಾಕ್ಟರ್ಸ್ ಗಳು ಅಲ್ಲಿ ಮ್ಯಾಲ ಇರ್ತಾರಲ್ರರಿ. ಅಲ್ಲಿ ನೋಡ್ರ ಎಲ್ಲಾ ನೊಣ ಹೊಡಿತಿರ್ತಾರ ನೋಡ ಒಂದ್ ಪೇಷಂಟ್ ಇರಲ್ಲ.
ಎಲ್ಲಿ ಇರ್ತಾರ ಡಾಕ್ಟರ್ಸ್.
ನಮ್ ಡಾಕ್ ನಮ್ಮಲ್ಲಿದ್ದ ಡಾಕ್ಟರ್ ಶಿವಕುಮಾರ್ ಸರ್ ಅಂತಿದ್ರಿ. ಅವ್ರ ಅಲ್ಲಿ ಹೋಗಿವಿ ಪೇಶೆಂಟ್ ಇಲ್ಲ ನೊಣ ಹೊಡಿತಾರ.
ನಿಮ್ಮಲಿ ಇದ್ದ ಡಾಕ್ಟ್ರ.
ಅಲ್ಲ ನಮ್ ನಮ್ ಅಣ್ಣಗ ಆರಾಮಿಲ್ಲ ಅಂತ ಹೋಗಿದ್ವಲ್ರರಿ ನಾವ ಬ್ಲಡ್ ಕಡಿಮೆ ಆಗೆದ್ದ ಅಂತಂದೀವಲ್ರರಿ ನಮ್ಮ ಅಣ್ಣಗ ಹಚ್ಕೊಂಬರಕ ಹ ಇದ್ವಿ ನಾವ ಒಬ್ರೇ ಪೇಷಂಟ್ ಬೇರೆ ಪೇಷಂಟ ಇಲ್ಲ ನೊಣ ಹೊಡೆ ಅವ ಡಾಕ್ಟರ್ ಬರದೇ ಎರಡು ಗಂಟೆಕ ಮೂರ್ ಗಂಟಕ್ ಬರ್ತಾರೆ. ಅವ್ರ ಏನ ಗೌರ್ಮೆಂಟ್ ಹಾಸ್ಪಟಲ್ ಮಾಡತಾರಂದ್ರಿ ವರ್ಕ್. ಅಲ್ಲಿ ಮಾಡ್ಲಿ ಅವರು ಇದ ಸರ್ಜನ್ ಡಾಕ್ಟ್ರ ರೀ ಅವರ
ಹ್ಮ.
ಹ್ಮ. ಹ ಆಪಷನ್ ಮಾತ್ರ ಚೆಂದ ಮಾಡ್ತಾರ ಬಟ್ ಇದ ಹ್ಮ ಪೇಷೆಂಟ್ಗಳಲ್ಲಿ ಇರೋದೇಲ್ ಜಾಸ್ತಿ ಅಡ್ಮಿಟ್ ಇದ್ದು ಅಷ್ಟೇ ಇತವ್ರರಿ. ಹೆಂಗ ಓಪಡಿ ಜಾಸ್ತಿ ಬರೋದೇ ಇಲ್ರರಿ.
ನೀ ಒಂದೇ ದಿನ ನೋಡಿ ಹೇಳಕತ್ತೇನ.
ಆರೀ
ಒಂದಿನ ನೋಡಿದೇನೆ ಹ ಹೇಳಳ್ತೇನ.
ಒಂದಿನ ಯಾಕ್ರೀ ಮೂರ್ನಾಕದಿಕ ಅಲ್ಲೇ ಇದ್ದ ಬಂದೀನ್ರಿ ಬ್ಲಡ್ ಹಚ್ಚುತಕಾರಿ.
ಲಡಾಚ ಮಷ ಮ ಅದ ಒಂದ ಟ ಅಭ್ಯಾಸದಲ್ಲಿ ಒಂದನ ನಂಗದಿಲ್ಲ ಬಿಡೋದಲ್ರೀ ಎಲ್ಲ ಸಂಘ್ಯ ಅವ್ರ
ಸುಮ್ನೆ ರೊಕ್ಕ ವೇಸ್ಟ್ ಅಲ್ಲ.
ಏನಿಲ್ಲ ಒಂದ ಯಡ ಮೂರ ಸರ್ತೆ ಮೆಡಸನ್ ಮೇ ಈ ಉಯ್ದ ವಾಪಾಸ್ ಕುಡ್ಬೋದ ಆಗ್ತ ಆತರ ಏನ್ ಮಾಡ್ತಾರ ಮತ್ತ ಎಲ್ರ ಓ ಓಗ್ಬೇಕು ಖರ್ಚ ಬರಕ್ ಖರ್ಚು ಇಟ್ಟು ಬರ್ಬೇಕ್ರೀ ಅದ್ರ ಮೇಲೆ ಬಸ್ ಬಾಳ ರಶ್ ಸರ್ ಗುಲ್ಬರ್ಗ
ಟೈಮ್ ಹಣ್ಣೇಡ ಆಯ್ತ.
ಶಿಷ್ಟ ನಾ ಬಂದ ಹಾಕ್ತನ್ರೀ ಜೆ
ಎಲ್ಲಾ ಹಾಕೊದ ಮುಗೀತ ಸಿಸ್ಟ್ರ ತರಗೆ ಆರ್ಮೇ ಮಾಡತ್ರ ಹ್ಮ
ಅದು ಇದ
ಹಂಗ ಇರ್ಬದ ಅವ್ರ ಇನ್ನ ತೆಳಗ ಬಟ್ಟೆ ಆಗ ಬರ್ತಾರಂತ.
ಬಟ್ಟೆ ಬರ್ತಾರ ಅಂದ್ರ
ಹ್ಮ ಅವ ಎರಡುರಿ ಮಾಡ ಅನ ಕೇಳ್ಬೇಕ್ರೀ ಒಂಬತ್ತಕ್ನ ಕೇಳ್ರಿ ಹಂಗೆ
ಏ ನಾ ಸುಮ್ ಟಿಕ್ಕ ಹಾಕನ್ರಿ.
ಎನ ಟಿಕ್ಕ ಹಾಕಿದ್ಯಾ ವೈಟ್ಲ್ಸೆ ಹಾಕಿಲ್ಲದ್ರೂ.
ಓ ಓ ನೆನ್ಪ ಹೋಗಿದ್ರಿ ಸಾ
ಹ್ಮ ಅದಕ್ಕೆ ಈಗ ಕೇಳಬ ಅನಕತ್ತೀನಿ.
ಹ್ಮ ನ ಬಂದ ಹಾಕ್ತನ ಬಿಡ್ರಿ ನೀ ತಲೆ ಕಡ್ಸಿ ಬಿಡ್ರ.
ಏನ ತಲೆ ಕೆಡಸ್ಕೋ ವಿಷಾ ಅಂತ ಕೆಡಸ್ಕಾರ.
ಬರೀ ವಿನಯ್ ಮೇಡಮ್ ಇದೇ ಮಾತ ಹೇಳ್ತನಲ್ರಿ ನಾನ
ಈಗ ಬರ್ತಾರತೊ ಈಗ
ಏ ಒಲ್ಲರೀ ಆಯ್ತ್ ಅಕಿ ನಿನ್ನೆ ಇದು ಬರ್ತಡೇತಕ್ಕ ಹೋಗಿದ್ ಸಲಕ ಬೈದಳ್ ಅಂತ್ರಿ
ಯಾರಿಗಿ
ಹ್ಮ್
ಹುಡುಗೆರಿಗೆ
ಹಾ ರೀ ಸಿಷ್ಟ ಆಮೇಲ ಹಚ್ಚತ್ತಿನಿ ತೋರಿ ಮತ್ತೆ ನಿಮ್ಗೆ ಸ್ವಲ್ಪ ಕೆಲ ಸಾದ್ರಿ ನಂದ್ ನಮ್ಮ ಅಪ್ಪಗ್ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಗ್ ಹೊತ್ತನರೀ
ಸರಿ ಸರಿ
ಹ್ಮ್